ಹ
ಹಲೋ ಹಾಯ್ ಏನ್ ಮಾಡ್ತಿದೀರಾ
ನಾ ಸುಮ್ನೆ ಹಿಂಗೆ ವಾಕ್ ಮಾಡ್ತಾ ಇದ್ ನೀವು
ಹೌದಾ ನಾವವು ಅಷ್ಟೇ ಇವಾಗೆಲ್ಲಾ ಎಲ್ತ್ ಕಂಡೀಷನ್ ತುಂಬಾ ಇದೆಯಲ್ವಾ ವಾಕ್ ಆದ್ರು ಮಾಡಿ ಒಂದ್ ಸ್ವಲ್ಪ ಬಾಡಿಯಲ್ಲಿ ಇರ ಫ್ಯಾಟ್ ಆದ್ರೆ ಕರ್ಕಸಣ ಅಂತ
ಹ್ಮ್ ಈಗ ಹೆಲ್ದಿ ಆಗಿರ್ಬೇಕಲ್ ಮೊದ್ ಜಂಕ್ ಫುಡ್ ಅದೀತಿನ ಹನ್ನೆಲ್ದೇ ಆಗಿರ್ತೀವಿ ಡೈಜೆಷನ್ ಕರೆಕ್ಟಗ ಆಗಲ್ಲ
ಹಾ ಹೌದ ಹೌದು
ಅದಕ್ಕೆ ಫ್ರೆಶ್ ಏರ್ ಸಿಕ್ಕಿ ವಾಕ್ ಮಾಡೋ ಅಂತ ಮಾಡ್ತಾ ಇದೀನಿ
ಮಾಡ್ಬೇಕು ಆ ಮಾಡೋದ್ರಿಂದ ಆರೋಗ್ಯ ತುಂಬಾ ಒಳ್ಳೇದು
ಹ್ಮ ಟಾ ನಮ್ಮದು ಇಲ್ಲ ಮಾಡಬೇಕು
ಹೌದಾ ನೀವು ಏನಾದ್ರು ಡಯೆಟ್ ಕಿಯೇಟ್ ಮಾಡ್ತಾ ಇದ್ದೀರಾ
ಡಯಟ್ ಮಾಡ್ತಾ ಇದ್ದೀನಿ
ಹಾ ಅಯ್ಯೋ ತುಂಬಾ ಎಲ್ತ್ನಾ ನಾವ್ ತುಂಬಾ ಹುಷಾರ್ ನೋಡ ಹುಷಾರರ್ತವಿ ಬೇಕು ಗೊತ್ತಾ ಈಗಿನ ಕಾಲದಲ್ಲಿ
ಬರೀ ಎಲ್ಲದಕ್ಕೂ ಕೆಮಿಕಲ್ ಕೆಮಿಕಲ್ ಹೈಬ್ರಿಡ್ ಹೈಬ್ರಿಡ್ ಅಂತ ತಾನೇ ಬರ್ತಿದೆ ನಾವ್ ಈಗಿನಾ ಇದು ಎಗ್ ರೈಸ ಕೇೇಕು ಗೋಬಿ ಇಷ್ಟು ಹನ್ನಿಲ್ದ ಅಂದರೆ ಅಷ್ಟು ನ್ನ ಎಲ್ಲಿ ಬಟ್ಟಾರೆ ನಾವು ತಿನ್ನದೇ ಬರೆಯೋದೇ
ಅದೇ ಜಂಕ್ ಫ್ರೂಟ್ ಎಲ್ವಾ ನಮ್ಗೆ ನಾಲ್ಗ ರುಚಿ
ಹ್ಮ ಅದೇ ಈ ಫ್ರೂಟ್ಸ್ ಅವೆಲ್ಲ ಮತ್ತ ತಿನ್ನಲ್ಲ ಯಾಕಂದ್ರೆ ಅದ್ರ ರೇಟ್ ಜಾಸ್ತಿ ಹಂಡ್ರೆಡ್ ಟೂ ಹಂಡ್ರೆಡ್ ಇರುತ್ತೆ ಅಂತ ತಿನ್ನಲ್ಲ
ಹಾ
ಅದೆಲ್ಲಿ ಆದ್ರೆ ಇದು ಎಂತ ಪಾನಿಪುರಿ ಗೋಬಿ ಇವೆಲ್ಲ ಫೋಟಿ ತರ್ಟಿ ರುಪೀಸ್ ಅಲ್ವಾ
ಹೌದು
ಇ ತಿದನ್ಬಿಡ್ತೀವಿ
ಹಾ ಅದೇ ದುಡ್ನ್ನ ತಕೊಂಗ ನಾವ್ ಒಂದ ನೂರು ರೂಪಾಯಿ ಮಿಕ್ತ ಹಣ್ಣ್ ಕುಡಿ ಅಂದ್ರೆ ಕೊಡ್ತಾರೆ ಪಾಪಾ
ಹ್ಮ್ ಅದೇ ನಾವೀಗ ಅಷ್ಟೊಂದ ಇಲ್ವಲ್ಲ
ನಾವ್ ಎಲ್ ಕೆಡಿಸಕಣೋದ್ರಲ್ಲೇ ಇರ್ತೀವಿ
ಹ್ಮ್
ಎಲ್ಲ ತಿದದು ನಾವ್ ಹೇಳ್ಬೇಕು ಅಂದ್ರೆ ನಾವು ಫಸ್ಟ್ ಕಾಳು ಅನ್ನಲ್ಲಾ ನೆನ್ಸಿಟ್ಕೊಂಡು ಹನ್ ತಿನ್ಬೇಕು ನಾವು
ಹ್ಮ್ ಮೊದ್ಲೆೇ ಈಗ ಅದ ಇರುವಂತ ಕಾಯಿಲೆಗಳು ಜಾಸ್ತಿ
ಹೌದು ಹ್ಮ್ ಹೌದು
ಏನ ಈಗ ಕಾಯಿಲೆಗಳು ಚಿಕ್ಕ ಚಿಕ್ ಆಗ ಅಜ್ಜ ಇದಿರೆಲ್ಲ ಕಾಯಿಲೆಗಳೇ ನೋಡ್ ಬತಿರ್ಲಿಲ್ಲ ಕಾಯಿಲೆ ಅಂದ್ರೆನ ಗೊತ್ತಿರ್ನಿಲ್ಲ ಎಲ್ಲೋ ಅಮವಾಸ್ಯಗ ಒಂದ್ಸಲ ಉಣ್ ಒಂದ್ಸಲಿ ಶೀತವ ಅಂದ್ರೆ ಅಮವಾಸ್ಯೆಗ ಒಂದ್ಸಲ ಒಂದ ಮೇಾಗ ಒಂದ್ಸಲ ಅದೊಂದೇ ಬರ್ತಿದ್ದಿದ್ದು ಈಗಂತೂ ಚಿಚೆ ಕೀ ಗುಟ್ಟಾ ಮಕ್ಲಿ ಕಾಯಲೆ
ನೀವ್ಯೋ ಉಟ್ಟ ಹ್ಮ್ ಊಟ್ಟ ಮಕ್ಳಿಗೆ ಅಲ್ಲ ಅಪೆಂಡಿಕ್ಸ್ ಅಂತೆ ಹ ಯೂರಿನ್ ಇನ್ಫೆಕ್ಷನ್ ಅಂತೆ ಬ್ರೀತಿಂಗ್ ಪ್ರಾಬ್ಲಮ್ ಅಂತೆ
ಹ್ಮ್
ಅಯ್ಯೋ ಎಷ್ಟು ಬರ್ತ್ತವೆ ಇವ ಕಾಯಿಲೆಗಳು ನಾವ್ ತಿನ್ನೋ ಫುಡ್ ಇಿಂದಾನೇ ಅರ್ಧ ಇರುತ್ತೆ ಕಾಯಿಲೆ
ಹ್ಮ್
ಮೊದ್ಲೆ ನಾವು ಹೈಜಿನ್ ಹೈಜಿನ್ ಅಂತೀವಿ ಆದದ್ರೆ ಹೈಜೀನ್ಾಗೇ ಇರಲ್ಲ ತಿನ್ನ ಫುಡ್ ಚಲ್ಲಿ
ಹ್ಮ
ಆಗನಾದ್ರೆ ಅವ್ರವ್ರೆ ಬೆಳಿಯೋರು ಅವ್ರವ್ರೆ ಬರೀ ತರಕಾರಿನೇ ತಿನ್ನೋರು ಆದಂತೂ ಬರೀ ತುಂಬಾ ವರ್ಷ ಅಂದ ನೂರು ನೂರ ಇವತ್ತು ಆತರ ವರ್ಷ ಬತ್ಕೊಂಡರು ಈಗ ಹುಟ್ಟಿ ಎರಡು ಎರಡೆ ಎರಡು ವರ್ಷಕ್ಕೆ ಮಕ್ಕಳು ಕೆಲಸಾಯಯ್ತೆ
ಹ್ಮ್ ಏನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಕಿಲ್ಲ ಆಾಲ ಆಟ ಇಕಂತೆ ಕಿಡ್ನಿ ಅ ಸಾಯಿ್ ದೀರದರ್
ಹ್ಮ್ ಏನ್ ಆಗ್ತಿರೋದ ನೀವು
ನಾವು ಬಿ ಸಿ ಎ ಮಾಡ್ತಿದ್ದವಿ
ಬಿಸಿಿ
ಹ್ಮ ನನಗೆ ಮೆಡಿಕಲ್ ಫೀಲ್ಡ್ ಹೋಗಬೇಕುಂತ ತುಂಬಾ ಇತ್ತು ಈತರ ಎಲ್ಲಾ ಎ ಬೇರೆಯವ್ರಗ್ ಹೇಳ್ಕನ್ಕೋಬೇಕು ನಮ್ ಎಲ್ತ್ ಬಗ್ಗೆ
ಹ ಹ ಮತ್ತೆ ಬಿ ಸಿ ಏನ ಚ್ಯೂಸ್ ಮಾಡಿದ್ರಿ
ಬೀಸಿಗೆ ಅದೇ ನ ನಮ್ಮ ಮನೇಲಿ ಕಮ್ಮಿಸ ಇೋಗು ಇದೆಲ್ಲಾ ಸೆಟ್ ಆಗಲ್ಲ ಂತ ಇರಿ ಮಾಡಿರು
ಎಜುಕೇಶನ್ ಲೋನ್ ಮಾಡಿಸಬೋದಾಗಿತ್ತಲ್ಲ
ಹೌದು ಆದ್ರೂ ಅವ್ರಗೊಂದ ಆಸೆ ಇರುತ್ತಲ್
ಹಾ ಕಡಿಮೆ ಬಜೆಟಲ್ಲಿ ಮಾಡಬೇಕು ಅಂತ
ಹ್ಮ್ ಇವಾಗ ಮೆಡಿಕಲ್ನ್ ಸುಮ್ನೆ ಎಷ್ಟು ರೇಟ್ ಒಂದ್ ಹಾಸ್ಪಿಟಲ್ಗೆ ಹೋಗಕ್ಾಗಲ್ಲ
ಹ್ಮ್್ಮ
ಯಾವ್ದೇ ಒಂದ ಪ್ರಾಬ್ಲಮ್ ಆದ್ೂನು ಅಲ್ವಾ
ಹ್ಮ್ ನಾ ನಂಗೂ ಮೆಡಿಕಲ್ ನೋಡಕಂತ ತುಂಬಾ ಆಸೆ ಇತ್ತು ನಂಗೆ ಔಟ್ ಆಫ್ ಕಂಟ್ರೋಲ್ ಮಾಡ್ಬೇಕು ಅಂತ ತುಂಬಾ ಸಿಕ್ತು ಮೆಡಿಕಲ್ ಅಂದ್ರೆ ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ ಅಲ್ಲ ಕರ್ನಾಟಕದಲ್ಲಿ ಹಂಗಂಗ ನಂಗ ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ ಮಾಡ್ಬೇಕಂತ ಆಸೆ ಇತ್ತು ನಮ್ಮ ಅಕ್ಕ ಅಕ್ಕ ಬೇರೆ ಇದಲ್ಲ ಅವರುೂ ಅವ್ರ್ದು ಎಜುಕೇಷನ್ನು ನೋಡ್ಕೋಬೇಕು ನಮ್ಮ್ದು ಎಜುಕೇಷನ್ನು ನೋಡ್ಕೋಬೇಕಲ್ಲ
ಹ ಹಾ
ಹಂಗಾಗಿ ಮೆಡಿಕಲ್ ಹೋಗಕ್ಕಾಗಲಿಲ್ಲ ನಂಗೆ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕಂತ ಆಸೆ ಮೆಡಿಕಲ್ಲಿಂದ ಬಡೂರು ತುಂಬಾ ಜನ ಇರ್ತಾರಲ್ಲ ಅವಿಗೆ ಅನ್ನೆದ ಇರುತ್ತೆ ಬಟ್ ಆದರೆ ಅವ್ರ ಕೆಲವು ದುಡ್ಡಿ ದುಡ್ಡಿ ಇರಲ್ಲ ಅಂತೇಳ್ಬಿಟ್ಟು ಟ್ರೀಟ್ಮೆಂಟ್ ತಗಳಲ್ಲ
ಹಾ
ಹಂಗಾಗಿ ಅವ್ರ ಆರೋಗ್ಯ ಇನ್ನುೂ ಇದಾಗುತ್ತೆ ಅಂತ ನಾನು ಸಮಟೈಮ್ಸ್ ಗೆಲ್ಲುವ ಒಂದು ಟೈಮ್ ಫ್ರೀ ಆಗಿ ಟ್ರೀಟ್ ಮಾಡ್ಬೇಕಂತ ಅಂತ ಅನ್ಕೊಂಡಿದ್ದೆ
ಹಾ ಹಾ
ಆದ್ರೆ ಆಗ್ದಲೆೇ ಬೀ ಮಾಡ್ತಾ ಇದ್ದೀನಿ.
ಹೌದಾ.
ಅಯ್ಯೋ ಸುಮ್ಮೀರಿ ಇವಾಗೇಏನ್ ಹಾಸ್ಪೆಟಲ್ ಎಲ್ಲ ಅಷ್ಟ ಇಷ್ಟ ಜನ ಇರಲ್ಲ.
ಹ್ಮ್.
ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಎಂತೆ ಎಂತ ಕಾಯಿಲೆ ಗೊತ್ತಾ ಇದ್ದವು ಜನಗಳಿಗೆ
ಹ್ಮ್.
ಆದ್ರ ಗೌರ್ಮೆಂಟ್ ಸ್ವಲ್ ಪಾಪ ಜನ್ಗಳು ಎಷ್ಟೋ ಜನ ಬಡವರು ಗೌರ್ಮೆಂಟ್ ಹಾಸ್ಪೆಲ್ ತೊ ಅವರಿಗೆ ಪಾಪ ಎಷ್ಟು ಸ್ಪೆಸಿಲಿಟಿ ಇದ್ರೂ ಕೊಡಲ್ಲ ಅವರು.
ಹ್ಮ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಎ ಹಂಗೆ ತುಂಬಾ ಫೆಸಿಲಿಟೀಸ್ ಇರುತ್ತೆ ಅಮೌಂಟ್. ಮಾತ್ರ ತಗಸಿ ಇರ್ತಾರೆ ಬ--ಆದ್ರೆ ಅಷ್ಟೇ ಫೆಸಿಲಿಟೀಸ್ ಕೊಡೋದೆೇ ಇಲ್ಲ.
ಹೌದು ಹಂಗ್ ಮಾಡಬಾರದು ಬಡವರ್ಗೆಲ್ಲಾ ಹ ಹಂಗ
ಹಲೋ. ಹಲೋ
ಹಲೋ ಹಲೋ.